ಹಲೋ ನಿ್ದ ಬರ್ಲಿಲ್ಲ ನಂದ ಬಂತ
ಹಾ ನಾ ಮಾಡ್ಬೇಕ ಅನ್ಕೊಂಡೆ ನೀನೇ ಮಾಡ್ದ ಮಾಡ ಆಲೆ ಹ್ಮ್ ಏ ಏನ್ ಹಾಕಿರ್ ಹೊಲ್ದಾಗ
ಮತ್ತೆ ಪಿಸಾ ಹ್ಮ್
ಮತ್ತೆ ಬೀಜ
ಹ್ಮ್ ಹ್ಮ ಬಿತ್ತಾರ ಮೊನ್ನನೆೇ ತಿರಿ ತನ್ನ ಆದದ್ನಿ ಹ್ಮ ಒಂದ್ ವಾರ ಮಗ ಆಯ್ತ
ನಟ್ಯದ
ನಾಟ ಅದ ಮಳಿ ಅಂದ್ರ ಮಳಿ ಬರಕೂತದಾವ ಸಣ್ಣ ಅದಾವ ನಿಮ್ ಕಡೆ ಮಳೆ ಹೆಂಗದ
ಈಗ ನಿನ್ನೆ ಇಲ್ಲ ಮೊನ್ನೆ ಆಗಿತ್ತು ಮೊನ್ನೆ ಸೋಮವಾರ ಮಂಗಳವಾರ ಎರಡು ದಿನ ಫುಲ್ ಆಗಿತ್ತು ನಿನ್ನೇನ ಇಲ್ಲ ಇವತ್ತು ಇಲ್ಲ
ಹ್ಮ್ ನಮ್ಮಲ್ಲಿ ನಿನ್ನಲಿವತಿಲ್ಲ ಮೊನ್ನೆ ಆರ್ ದಿನ ಆಗಿದೆ ಒಂದ್ ದಿನ ಬಿಡ ಅದು ಒಂದ್ಿನ ಬರದು ಇಲ್ಲೆಲ್ಲಾ ಹುಣ್ಸ್ಕಿಗೆ ರೋಡ್ ಮಾಡಕ ಹತಾರ ಅಲ್ಲಲ್ಲಾ ಮಳ ಜಗ್ಗೆ ಸಂಪೂರ್ ಅಂ ಜಾಸ್ತಿ ಆಗ್ಯದ್
ಹ್ಮ ಇದು ಕೆಂಬಾಯಿ ರೋಡ್ ಮಾಡಸ ಮಾಡಕತ್ತಾರಲ್ಲ ಹ್ಮ ನಮ್ಮ್ ಮನೆಯವ್ರೇ ಮಾಡ್ಸಕ್ ಕಥ
ಕಂಬ ರೋಡ ಅವ್ರ ಮಾಡ್ಸತಾರ ಏನ.
ಹ್ಮ್
ಹ್ಮ ಹ್ಮ ಹೌದು ಮ ಮಾಡಳಗಲ್ ಸ್ಟಾರ್ಟ್ ಮಾಡಿಾರ ಮಳೆಗಾಲದ ಜಗ್ಗಿ ನೀರ್ ಬರ್ತಾವ ಅಲ್ಲಿ
ಮಳೆ ಮಳೆಗಾಲದ ಅಷ್ಟೇ ಮೊದ್ಲಷ್ಟ ಈಗ ಆಲ್ರೆಡಿ ಒಂದ್ ವರ್ಷ ಆಗಕ್ ಬಂತ ಅದಷ್ಟ
ಮಾ ಅಂದ್ರೆ ಸ್ಟಾರ್ಟ್ ಆಗ ಒಂದು್ ಹಾ ಒಂದ್ ವರ್ಷ ಆಯ್ತಲ್ಲಾ ಇದು ಇಲ್ಲಿ ಹಳ್ಳದ ಬಿಚ್ಚಾರಲ್ಲ ಹಳ್ಳದ ಬಲ್ಲಿಿ ಕೆಂಬ ಕ್ರಾಾಸಿ ಹ್ಮ್ ಹ್ಮ ಅದು ಹಳ್ಳ ಇರೋದು ಕೆಂಬ ಕ್ಲಸ್ಗ ಇರೋದು ಅಂದ್ರೆ ಬ್ಯಾಸ್ಗಿಗಾಲ್ದಾಗ ಆಗ್ಬೇಕ ಿತ್ತದ
ಮೊದ್ಲು ಹಳ ಹಳ್ಳ ಇದು ಫೂಲ್ ಎಲ್ಲ ಮಾಡ್ಕೊಂಡು ಸಿಡಿಗಳು ಮಾಡ್ಕೊಂಡ್ ಆಮೇಲೆ ರೋಡ್ ಮಾಡ್ಬೇಕಾಗಿತ್ತ ಅವರು
ಹ್ಮ ಪಫಸ್ಟ್ ಅದ್ ಮಾಡ್ಬೇಕಾಗಿತ್ತಲ್ಲ ಫಸ್ಟ್ಗೇನೆೇ ರೋಡ್ ಮುಗಸ್ಬಿಟ್ಟಾರ ಅವ್ರು ಈಗ ಸಿಡಿ ಮಾಡಾಕತ್ತಾರ ಮಳಿ ಬರಕತ್ತ ದಿನಾ ಮಳಿ ಬಂದ್ರೆ ಅದ ಕಂಟ್ರೋಲ್ ಆಗಲ್ಲ
ದಿನಾ ಮಳೆ ಬರುತ್ತೆ ದಿನಾ ಹೋಗಿ ಹ್ಮ್
ಜಗ್ಗಿ ನೀರ್ ಬರ್ತಾವ
ಅದೇ ದಿನಾ ಮಳೆ ಬರೋದು ದಿನ ಹೋಗಿ ನೀರ್ ತೆಗಿಯೋದ ಇವರು ಲೇಬರ್ ಕರ್ಕೊಂಡ ಹೋಗಿ
ಹೌದು ಮೊನೆ ಒಂದ ದಿನ ಟ್ಯಾಂಕ್ ಟ್ಯಾಂಕ್ ಒಳ ತುಂಬ್ಸಕತ್ತಿದ್ರರು ಒಂದು ದಿನ
ಟ್ಯಾಂಕ್ ಒಳ ಹಾ ಟ್ಯಾಂಕ್ ಒಳ ತುಂಬ್ಸಿ ಯಕಡೆ ಚೆಲ್ಲಯಾರ ಅಂತ
ಹ್ಮ್ ಹೌದಾ ನಾ ಒಂದ ದಿನ ಹುಣಸ್ಕಿಕ್ ಬಂದಿದ್ನನೆ ಹಂಗ್ ಟ್ಯಾಂಕ್ ಒಳ ತುಂಬ್ಸಕತ್ತಿದ್ರ ಅವತ್ತ ನೋಡಿದೆ
ಹ್ಮ್
ಅವ ನೀರ್ ಮಂದ ಜಾಸ್ತಿ ಬರ್ತಾವ ಹೊಲಕ್ಕ ಅದು ಇದ ಆಗಲ್ಲ ನೀರು ತೆಗೆದು ಮಾಡದು ಇದ್ನೇ ಮಾಡಾಕತ್ತಾರ
ಮತ್ತ ಅಲ್ಲಿೇ ಅಡಗೆ ಮಾಡಕ್ ಹೋಗ್ತಾರಲ್ಲ ನಿಮ್ಮೂರವ್ರಿಬ್ರು
ಎಲ್ಲಿ
ಅಲ್ಲೇ ಕ್ಯಾಂಪ್ನಾಗ ಅಲ್ಲಿ ಸೈಟ್ ಹಾಕಿರಲ್ಲ
ಹ್ಮ್ ನೋಡಿಲ್ಲವ ಏ ಮಾಡ್ಯಾರ ಅವ ಇಲ್ಲಿನು ನಮ್ಮ್ ಊರರು ಇಲ್ಲಿನ ನಮ್ಮೂಊರ್ದ ಮಾಡಾಕತ್ತಿದ ರೋಡ್ ಅಲ್ಲಿನ ಬರ್ತಿದ್ರಂತ ಮತ್ತೆ ನೀವ್ರ ಇವ್ರ ಅಲ್ಲಿಗ್ ಹೋಗ್ಯಾರ ಏನ್ ಮಾಡ್ಯಾರ
ಅಲ್ಲಿೇ ಹೋಗಿ ಅ ಮುಸ್ಲಿಮ ಅಂತೆ ಅಬ್ ಮುಸ್ಲಿಮದವರು ಅದಾರಂತೆ
ಹೌದೌದು ಅವ್ರೇ ಅನ ಇಲ್ ಬರ್ತಿದ್ರ
ಎಲ್ಲಿ
ಇಲ್ಲಿ ನಮ್ಮೂರಗನ್ ರೋಡ್ ಮಾಡಾಕತ್ತಿದ್ರ
ಹ
ಅಲ್ಲಿನ ಅವ್ರೇ ಹೋತಿದ್ರು ಅಂತ ಅಡ್ಗೆ ಮಾಡಾಕ
ಹ್ಮ್ ಹ್ಮ್ ಹ
ಮತ್ತ ಇವ್ರೇ ಅಲ್ಲಿ ಒಂಟಾರ ಏನ್ ಮಾಡ್ಯಾರ
ಮುಸ್ಲಿಮ ಅವ್ರಂದ ಗಂಡ ಬಿಟ್ಟನಾ ಏನ ಏನು ಅಂದ್ರವ
ಹ್ಮ್ ಇಲ್ಲ ಮತ್ ಬೇರೆ ಯಾರನ ಯಾರೇನು ಹ ಇಲ್ಲಿ ಇಲ್ಲ ಹೋತಿದ್ರು ಅವರು ಯಾರನ್ ಮತಾರ
ಮುಸ್ಲಿಮ್ ಅದಾರಂತ ನೋಡು ಮುಸ್ಲಿಂ
ಹ್ಮ್ ಹ್ಮ್ ಹ್ಮ್ ನಮ್ಮ ಜಗ್ಜನ್ ಜಾಸ್ತಿ ಜನ ಅದಾರ ನಮ್ಮ ಊರಾಗ ಹ್ಮ್ ಯಾರ್ ಹಾಚಿದ್ರೇನ್ ಫೋನ್ ಮತ್ ಗಾರಮಕ್ಕ
ನಿನ್ನೆ ಹಚ್ಚಿದ್ಲು ಗೌರಮಕ್ಕ
ಹಾ ಹಾ
ನಿನ್ನೆ ಹಚ್ಚಿದ್ಲು ಅವ್ರ ಮನೆಯವರು ಮಾತಾಡಿದ್ರು
ಹ್ಮ್ ಹ್ಮ್ ಹೌದಾ
ನೈಟ್ ಡ್ಯೂಟಿ ಐತಮ್ಮ ಹೋಗ್ಬೇಕು ಅಂದ್ರವರು
ಹ್ಮ್
ನೈಟ್ ಡ್ಯೂಟಿ ಇದೆ
ಹೌದು ನನಗ ನಿನ್ನೆ ಮಾಡಿದ್ರೆ ನಾನು ನಿನ್ನೆ ಮತ್ತ ಇದುಕ್ಕೆ ಹೊಂಟಿದಿದ್ನಲ್ಲ ಸುರಪುರ್ಕ ಯಾದ್ಗಿರಿಗ ಹೊಂಟಿದ್ದ್ ಯಾದ್ಗಿರಿ ಹೋಗಿ ಬಂದೆ ನೀವ್ ಮಾಡ್ದಾಗ ಸುರ್ಪು ಯಾದ್ಗಿರಿಗ ಹೊಂಟಿದ್ದೆ ನೀ ಮಾಡಿದಾಗ ಅವ್ ಮಾಡ್ದಾಗ ಇನ್ನ ಸುರ್ಪುರ ಬಸ್ಸಿಗಿದ್ದೆ
ಹ
ಕರ್ಕೊಂಡಟಿನಕ್ಕಂದೆ ಮತ್ತ ನಿಮ್ಮ ನೈಟ್ ಡ್ಯೂಟಿ ಅದವಾ ನೈಟ್ ಡ್ಯೂಟಿ ಓತಾರ
ಹ್ಮ್
ಮಾತಾಡಿಟ್ಟು ಹ ಸ್ವಲ್ಪ ನಾನು ಬಸ್ನಾಗ ಇನೊಂದೆ ಸಾಯಂಕಾಲ ಮಾಡ್ತ ನನ್ ಮೇಲೆ
ಹ್ಮ ಹ್ಮ
ಹ ಇಟ್ರಿ ಒಮ್ದೇನ್ ಪ್ರಾಜೆಕ್ಟ್ ಹದ್ನೈರ್ ಬರ್ತದಂತ ತೋರಾವ
ಯಾರಂದ್ರ
ಹ್ಮ ಇದ್ಯಾಕ್ಕ ಯಾರ ಅಂದಾರಂತ ಈ ಮಂತ ಅದ್ನ
ಹಾ ವಿದ್ಯಾಕ ನನ್ಗೂ ಹೇಳುದ್ ಶತಾ ಮೇಡಮ್ ಅವರ್ ಅಂದಾರ ಹದ್ನೈದಕ್ ಬರದ ಅಂತ ತಂದಲು ಅದಿನೈಧಕ್ಕೆ ಪರತ ಗಂಗಾಧರಣ್ಣ ಅದಾನ ಅಂತಲ್ಲ ಆಫೀಸ್ನಾಗ
ಹ್ಮ್ ಹೌದಂತ ನಾನ್ ಬಿಟನ ಹೋಗಲ್ಲಂತ ಮಾಡಿದನಿ
ಹಾ
ನಾನ್ ಬಿಟ್ಟಾರಂತ ಮಾಡಿದ್ದೆ ಓ್ತರ ಅಂತಿನ
ಹ್ಮ್ ಇನ ಹೋಗ್ತಾರಂತೆ
ಹ್ಮ್
ಎಲ್ಲದ ತಗದರಣ
ಹ್ಮ್ ಹ್ಮ್
ಹ
ಇನ್ನನು ಕೆಲ್ಸ ಏನು ಆಗಿಲ್ಲ
ಬಟ್ಟೆ ಹೋಗ್ಯದಯ್ತ್ ನೋಡಿನ ಅಡಗೆ ಮಾಡಿ ನೀವು ಊಟ ಮಾಡಿ ಬಟ್ಟೆ ಒೋಗಿಬೇಕು ಹ್ಮ್
ಅಡಿಗೆ ಮಾಡೋದು ಯವತಗಿದೆ ಇಲ್ಲಾನ ನಿಮ್ ಬರಕ್
ನಂದು ಆದಷ್ಟು ಮಟ್ಟಿಗೆ ಆಗ್ಯದ
ಹ್ಮ್ ಹ್ಮ್
ಆರ್ನೂರು ಎಕರೆ ಇದ್ ಮಾಡ್ಬೇಕಲ್ಲಾ ಐದನ ಆರ್ನೂರ್ ಎಕರೆ ಇದ್ ಮಾಡಿನಿ ಫ್ಲಾಟ್ ಬೊಂಡ್ರಿ ಅ ಅಂತ ಹ ಐದನೂರ ಹದ್ನಾರು ಎಕರೆ ಮಾಡೀನಿ
ಹ್ಮ್ ಹ್ಮ್
ಅದಕ್ ಬೆನ್ ಇದ ಮಾಡಿಲ್ಲ ನನಗ್ ಮುಗಸ್ರಿ ಮುಗಸ್ರಿ ಅಂತ ನಾವು ಕರೆಕ್ಟ್ಗ ನಾವವು ಮಾಡ್ಕೊಂಡು ಬಂದ್ರ ಅವ್ರೇಏನ್ ಬೇನ್ ಬೀಳಲ್ಲ
ಹ್ಮ್ ಹ್ಮ್ ಅಂದ್ರೆ ಅಷ್ಟ ಐನೂರು ಮ್ಯಾಗ ಆದ್ರೆ ಏನ್ ಅನಲ್ಲ ಅಂತ ವಿದ್ಯಾಕ ಇಷ್ಟ ಅಂದಳು
ಹ್ಮ್
ಏಟ ಆಗ್ಯವಂತೆ
ಐನೂರ ಆಗ್ಯದ ಅಂತ ಕಿಂದು
ಹ್ಮ್
ಹ್ಮ್
ಐನೂರ್ ಮ್ಯಾಗ ಆಗಿತ್ತ ಅಂದ್ರರು ಏನನಾರ ಅವ್ರೆಲ್ಲಾ ಓದಕ್ ಕೊಡ್ತಾರ ಏನು ಪಾಣಿಯದ
ಹಾ ಈಗ ಆ ನಾ ಏನ್ ಒಂದ್ ಜಾಸ್ತಿ ಅದಕ್ ಇಸ್ಕೊಳಕ್ ಏನು ಜಾಸ್ತಿ ಇದ ತಿರುಗಡೆ ಇಲ್ ನೋಡ್ ಒಂದ್ ಮೂರ್ ನಾಕ ದದಾಗೆ ಆರ್ನೂರ್ ಎಕರಾ ಮಾಡ್ಕೊಂಡಿದಿ ನೋಡ್ ನಾನು
ಹ ಅಂದ್ರ ಅವರು ಮನ ಮನಿಗ್ ಹೋಗಿ ಇಸ್ಕೊಂಡ್ರೇನಾ
ಮನ ಅವ ಆರ್ ಎಂ ಜಿ ಪೇರೆಂಟ್ಸ್ ಪಿ ಜಿ ಪೇರೆಂಟ್ಸ್ ಇದ ಇರ್ತಾರಲ್ಲಾ
ಹ್ಮ್ ಹ್ಮ್
ಅವ್ರಗ ಒಬ್ರಿಗ ಹೋಗಿ ಹೇಳುದಂದ್ರ ಎಲ್ಲಾರ ಬಲಿದ ಈಗ ಮತ್ತ ಇವರು ಬಿ ಕಲೆಕ್ಟರ್ ಅವರು ಇರ್ತಾರಲ್ಲ ಪಂಚಾಯತ್ ಆಗ ಹ ಅವ್ರಿಗೆ ಕಲ್ದನಳಾಗ ಅವರು ಒಬ್ಬರು ಪರಿಚಯ ಇದ್ದವರುದಾರ ಬಿಲ್ ಕಲೆಕ್ಟ್ರು ಒಂದ ದಿನಾ ಹಿಂಗ್ ಮಾಡ್ಬಕ್ ನೋಡ್ರಿ ಅಣ್ಣ ಅಂದೆ ಆಯ್ತ್ ಮಾಡ್ಕೊಡಮಲ್ಸ ಅಂದ್ರು ಹೋದೆ ಮರ್ದಿನ ಬೆಳಗ್ ಅಲ್ಲಿ ಗುಡಿ ಮುಂದ್ ಕುಂತಿದೆ ಕೊಟ್ರು ಒಂದ್ ಮುನ್ನೂರು ನಾಲ್ಕುನೂರಲ್ಲೇ
ಹ್ಮ್ ಅಂದ್ರೆ ಹ್ಮ್ ಆಧಾರ್ ಕಾರ್ಡ್ ಪಾನಿ ತಂದ್ ಕೊಟ್ರೆನ್
ಹ್ಮ್ ಅದರ್ ಪಾಣಿ ಸರ್ವೆ ನಂಬರ್ ಹೇಳಿದ್ರೆ ನಾವೇ ತಕ್ಕೋಬಹದು ಈ ಮೊಬೈಲ್ದಾಗ ಪಾಣಿ
ಹ್ಮ್ ಹ್ಮ್ ಅದ್ರೊಳಗೆ ಆಪ್ನ ಬರ್ತವನಾ
ಹ್ಮ್ ಆಪ್ನಾಗಲ್ಲ ಗೂಗಲ್ ಇದ್ರಾಗ ನಾವೇ ತ
ಹ್ಮ್ ಇದು ನಾಡ ಕಚೇರಿ ಒಳಗಲ್ಲ ಹ್ಮ್ ಅದು ಅಂದ್ರೆ ಸರ್ವ ನಂಬರ್ ಹೇಳ ಆಧಾರ್ ಕಾರ್ಡ್ ಕೊಟ್ರೇನ
ಹ್ಮ್ ಆಧಾರ್ ಕಾರ್ಡ್ ಇಲ್ಲ ಐ ಡಿ ಕಾರ್ಡ್ ಯಾವ್ದಾದ್ರು ಪ್ರೂಫು ಅಂದ್ರೆ ಮತ್ ಮೊದ್ಲು ಮಾಡಿ ಮತ್ತು ನಮ್ಮ ಅಪ್ಪ್ರಗೊಂದ್ ಸ್ವಲ್ ಪರಿಚಿ ಆದರೆ ನಾ ಇಂಥರ ಮಗಳಗಳುಂದರೆ ಏ ಇಥವರ್ ಮಮ್ಮಗಳ ನೀನು ನಮ್ಮವ್ರೇ ಇದು ಇದಯ್ತ ಅಂತೆ ಎಲ್ಲಾ ಇದ್ ಮಾಡಿ
ಹ ಕಡೆನೆ ನಿಮ್ಮ ಇರ್ ಅದಾರ ಮತ್ ನಿಮ್ ಪಪ್ಪಾರ ಮತ್ ಬಸ್ಸದ ಅದಾರ
ಹ್ಮ ಹ ಹಾ ಅದಾರ ನುತ್ತಿಯಾರ ಇದದಾರ ತುಳಿನ ಆಯತ್ ಮ ಮಗಳನ ನಮ್ ತುಳಿದನ ಆಯತು ಮೊಮ್ಮಗಳ ಮೊದ್ಲೆಲ್ಲ ಕಾಯಿ ಪಲ್ಯ ಎಲ್ಲ ಒಯ್ದು ಮಾರ್ತಿದ್ರು ಅವರಾಗಿ ಹ್ಮ್ ನರ್ದಾಗಿಲ್ಲ
ಹ್ಮ್ ಹ್ಮ್ ನಿಮ್ ತಾಪ ಎಲ್ಲ ಇದತ್ತಾನ
ಹ್ಮ್ ಕೂಡಿದಾಗಿತ್ತು ನಮ್ಮ ನಮ್ಮ್ ಕಾಕಾವರೆೆಲ್ಲಾ ವಯರ್ತಿದ್ರು ನಮ್ಮ ಲ್ಲ ಮಾಡ್ತಿದ್ರರು
ಹ್ಮ್ ಹ್ಮ್
ಹ ಮಾಡ್ಕೊಂಡಿನಿ
ಹ್ಮ್ ಹ್ಮ್
ನನಗೆ ಜಾಸ್ತಿ ಸತಾಯಸಿಲ್ಲವ ಯಾರು
ಹ್ಮ್ ಹ್ಮ್
ಹ ಅಲ್ಲೇ ಕುಂತಲ್ಲೇ ಬಂದಲ್ಲ ಇಲ್ಲೇ ಕುಂದ್ರಿ ಊರಾಗ ಎಲ್ತಿರಿ ಮತ್ಊರಾಗ ಮನೆ ಮನೆ ತಿರ್ಗಾಡ್ತನ್ ಏ ಇಲ್ಲೇ ಬರ್ತಾರೆ ಮಂದಿಯೆಲ್ಲ ಗುಡಿಗೆ ಇಲ್ಲೇ ಕುಂದ ಅಲ್ಲ ಕುಂದ್ರಸ ಎಲ್ಲ ಇದು ಮಾಡಿ ಕೊಟ್ರು ಅವ್ರು ಹ್ಮ್
ಮಾಡಿದಾಗ ಪರಿಚಯ ಆಗಿದೆಲ್ಲ ಪರಿಚಯ ಹಂಗೆ ಅಂತ ನಾವವು ಕಂಟಿನ್ಯೂಯಸ್ ಆಗಿ ಹೋಗಕಂತ ಸದಾ ಹೋಗಿ ಪರಿಚಯ ಇದ್ರಿ ಏನನಲ್ಲ
ಹ ಪರಿಚಯ ಐತೆಲ್ಲ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ ಹಾ ಕೀರ್ತಿ ನಮ್ಮ ಅವನ ಬಳ ಆಕಳ ಆಕಳ ಐತಿ ನಮ್ಮವರದು ಹಾಲ್ ಕುಡ ಕುಡ ದ್ಲು ಅಲ್ಲೇ ಅದ್ರೆ ಈಗ ಒಂದ್ ವರ್ಷ ಆಯ್ತು ಮೊನ್ನೆ ಮೂರನೇ ತಾರೀಕಲೆ ಎಷ್ಟು
ಹ್ಮ್ ಈ ಸತಿ ಒಂದ್ ವರ್ಷಕ್ಕ ಒಂದ್ ವರ್ಷದಕ್ಕೆ ಆದ್ಲೇನಾ
ಹ
ಹ ಚೆನ್ನಾಗಿರ್ತಾವತ್ತು ಮತ್ತ
ನಿನ್ಮಾಗಿ ಇರಾಕತ್ತಾಳಲ್ಲಾ
ಹ್ಮ್ ಹ್ಮ್
ಅಕೊಂಡು ಹೋದ್ರೆ ಆಯ್ತಂತ
ಹ್ಮ್
ಹ್ಮ್
ಹ್ಮ್ ನಿಮ್ಮ ದೊಡ್ಡ ಅ ಬೆಂಗ್ಳೂರನ ಯ ನಿಮ್ಮ ನಿಮ್ ತಮ್ಮರ ಜೊತೆಗ್ ಹೋಗಡಣ
ಹ್ಮ ನಮ್ಮತ್ತೆ ಇದದಾಳಲ್ಲಿ
ಹ್ಮ್ ಹ್ಮ್
ಮತ್ತೆದ ಸುಮ್ಮ್ ಬಿಸಿಲ್ದಾಗಲ್ಲ ಜಾಸ್ತಿ ಈ ಕಡೆ ಬಿಸಿಲು ಜಾಸ್ತಿ ಅಲ್ಲ ಸುಮ್ಮ್ ಕಳಸಿನ ಅ ಕಡೆ
ಹ
ಈಗ್ ನಾಳೆ ರವಿವಾರ ಬರ್ತಾರ ಅಕನ್ ಆಕಿನ ನಮ ತಂಗಿದ್ ಮದ್ವೆ ನಮ್ ಕಾಕನ್ ಮಗಳ್ದ
ಹ್ಮ್ ಹ್ಮ್
ಅದುಕ್ಕರ್ಕ ಕೊತರಾವ ಬಾ ಅಂದ್ರ ಇಲ್ಲ ಮಾಮನ್ ಕಾರ್ನಾಗ ಬರ್ತೀನಿ ಅಂತ ಹೇಳತಿ
ಹ್ಮ್ ಮೆಸ್ಲ್ ಆಗ್ತರಿ ಎಡ್ತಾರಂದ ಚ ಹ್ಮ